ಹಲೋ ಏನ್ ಮಾಡ್ತಿದ್ದೀಯಾ ಹ
ಏನಿಲ್ಲಪ್ಪಾ ಹಾಗೆ ಹಳೆ ಹ್ಮ್ ಆಯ್ತು ಆಯ್ತು ನಿಂದು
ಹ್ಮ್ ನಂದು ಚಾ ಎಲ್ಲ ಆಯ್ತು ಏನಿಲ್ಲ ಹಂಗೆ ಕುತ್ಕೊಂಡ್ ಯೋಚನೆ ಮಾಡ್ತಿದ್ದೆ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಾ ಅಂದ್ರೆ ಅಲ್ಲಿ ವಾತಾವರಣ ಆಗ್ಲಿ ಅಲ್ಲಿ ಮನುಷ್ಯರು ಆಗ್ಲಿ ಮತ್ತೆ ಅ ಎಲ್ರೂ ಎಷ್ಟು ಮುಕ್ ಇಬ್ಬರು ಅಲ್ಲ ಎಲ್ರೂನು ನಮ್ಮುನ್ನ ಎಷ್ಟ ಚೆನ್ನಾಗ್ ಪ್ರೀತಿ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ಹೋದ್ರೆ ನಮ್ಮವರು ಅಂತಾರೆ ನೀರ್ ಕೇಳಿದ್ರೆ ಇದು ತೆಂಗಿನ ನೀರೇ ಕೊಡ್ತಾರೆ ಅವ್ರೆಲ್ಲರೂ ಎಷ್ಟ್ ಚೆನ್ನಾಗ್ ನೋಡ್ಕೊತಾರೆ ಅಲ್ಲಾ ನಮ್ಮನೆಲ್ಲಾ ಹಳ್ಳಿಯವರು ನಿನಗೇನ್ ಅನ್ಸುತ್ತೆ ಹಳ್ಳಿ ನನ್ ಕಂಡ್ರೆ
ಹಳಿ ಹಳ್ಳಿಯಲ್ಲಿ ಅಂದ್ರೆ ಹಳ್ಳಿಯಲ್ಲಿ ಪ್ರೀತಿ ಸಂಸ್ಕಾರ ಸಂಬಂಧಗಳ ಬೆಲೆ ಬಹಳ ಗೊತ್ತಿರುತ್ತೆ ಅಲ್ಲಿ ಅಂದ್ರೆ ಹಳ್ಳಿ ಜೀವನದಲ್ಲಿ.
ಹಾ ಹೌದು ಎಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ ಹಳ್ಳಿಯಲ್ಲಿನೇ ನನಗೂ ಅಷ್ಟ. ಮತ್ತೆ ಹಳ್ಳಿ ಅಂದ್ರೆ ಇಷ್ಟ ಮತ್ತೆ ಹಳ್ಳಿಯಲ್ಲಿ ಹಸುಗಳು ಜಾಸ್ತಿ ಇರ್ತವೆ ನನಗೆ ಗದ್ದೆಗೆ ಹೊಲಕ್ಕೆ ಹೋಗಿ ಅದೆಲ್ಲಲ್ಲೆಲ್ಲ ಹೋಗಿ ಕೆಲ್ಸ ಮಾಡ್ಬೇಕು ಮತ್ತೆ ನೇಗಿಲು ನೇಯಬೇಕು ಮತ್ತೆ ಟ್ಯಾಕ್ಟರ್ ಎಲ್ಲ ಹಳ್ಳಿ ಅದು ಗದ್ದೆಯಲ್ಲೆಲ್ಲ ಓಡಸ್. ಬೇಕು ಮತ್ತೆ ಹ್ಮ್ ಎತ್ತಿಂದು ಸಾಗಣಿ ಅದೆಲ್ಲಾ ಮಾಡಕ ನನಗ್ ತುಂಬಾನೇ ಇಷ್ಟ ಹಳ್ಳಿಯಲ್ಲಿ ಮ ನಿಮ್ ನಿಮ್ದೆಲ್ಲಾ ಗದ್ದೆ ತೋಟ ಎಲ್ಲಾನು ಇದೆನಾ.
ಹ ಅದೇ ಹೇಳ್ತೀನಲ್ಲಾ ಹಳ್ಳಿಯಲ್ಲಿ. ಇದು ಹ್ಮ ಸಂಬಂಧಗಳ ಬೆಲೆ ಗೊತ್ತ. ಗೊತ್ತಗುತ್ತಾ ಅಂತ ಹೇಳ್ದೆ. ಅಂದ್ರೆ ಊಟ ಮಾಡ್ಬೇಕಾದ್ರೆ ಎಲ್ಲಾ ಕೂ ಕೂತ್ಕೊಂಡು ಕೂಡ್ ಕೂತ್ಕೊಂಡು ಊಟ ಮಾಡೋದು ಒಬ್ರಿಗ್ ಒಬ್ರು ಹಂಚ್ಕೊಳ್ಳೋದು ಊಟ್. ಊಟಾನ ಅದೆಲ್ಲಾ ಎಷ್ಟು ಚೆನ್ನಾಗಿರುತ್ತೆ.
ಹಾ. ಏನೋ ಹಳ್ಳಿ ಅಂದ್ರೇನೆ ಏನೋ ಒಂತರಾ ಚಂದಾ ಅಲ್ಲಿ ಅಲ್ಲಿ ಮನುಷ್ಯರು ಚೆನ್ನಾಗಿ ಮತ್ತೆ ಗದ್ದೆ ಎಲ್ಲ ಕುೂತ್ಕೊಂಡ್ರೆ ಹೋಗಿ ಕುೂತ್ಕೊಂಡ್ರೆ ಮತ್ತೆ ಎಲ್ಲಾ ಎಷ್ಟು ಚೆನ್ನಾಗಿರುತ್ತೆ ಆದೆ ನಾವೆಲ್ಲಾ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಟೆಂಗಿನ ನೀರು ಸಿಗುತ್ತೆ. ಹಂಗೆ ಸಸ್ತಾನೆ ಸಿಗುತ್ತೆ ನಾವೆಲ್ಲಾ ಈ ಕಡೆ ಎಲ್ಲಾ ಕೊಂಡ್ ತಗೋಬೇಕು ಸಿಟಿಯಲ್ಲಿ ಎಲ್ಲಾ ಅಂತಂದ್ರೆ ಎಲ್ಲಾ ಇಷ್ಟ ಎಷ್ಟು ದುಡ್ಡು ಕೊಟ್ಟೆಲ್ಲ ತಗೋಬೇಕು ಹಳ್ಳಿಯಲ್ಲೆಲ್ಲಾ ಹಂಗೆ ಸಿಗುತ್ತೆ ನನಗ್ ಹಳ್ಳಿ ಅಂದ್ರನೆ ತುಂಬಾನೇ ಇಷ್ಟ ಎಲ್ಲ ಊಸ್ ಅಸ್ ತರಕಾರಿನು ಏನು ಔಷಧಿ ಬೆಳಸಲ್ಲ ಔಷಧಿ ಹಾಕಲ್ಲ ಮನೆಗಂತಾನೇ ತೋ ಸ್ವಲ್ಪ ಸ್ವಲ್ಪ ಎಲ್ಲಾ ಇದು ಮಾಡ್ಕೋತಾರೆ ಅಂದ್ರೆ ತೋಟ ಎಲ್ಲ ಹಾಕೊಂಡು ವಿಧ ವಿಧವಾದ ತರಕಾರಿಗಳು ಹಾಕೋತಾರೆ ಎಲ್ಲಾನು ಎಷ್ಟ್ ಚೆನ್ನಾಗಿರುತ್ತೆ ನೀವು ಎಲ್ಲಾ ತರಕಾರಿ ಎಲ್ಲ ಹಾಕ್ತೀರಾ.
ಹ್ಮ್ ಹೌದು ನಾವು ಎಲ್ಲಾ ಹಾಕ್ತೀವಿ. ತರಕಾರಿಗಳು ಒಂದೊಂದ್ ಸಾರಿ ಆ ತರಕಾರಿಗಳನ್ನು ದುಡ್ಡಿ ಕೊಡ್ಲಾರ್ದಾನೆ ಸಂಬಂಧಿಕರು ಅಂದ್ರೆ ಹಳ್ಳಿ ಜೀವನದಲ್ಲಿ ಏನಂದ್ರೆ ಒಂದೊಂದ್ಸಾರಿ ದುಡ್ಡಿಗ್ ಅಂತ ಹೇಳಿ ನಾವು ತರಕಾರಿಗಳನ್ನೆಲ್ಲ. ಕೊಡೋದಿಲ್ಲ ಪ್ರೀತಿಯಿಂದಾ. ಕೊಡ್ತೀವಿ.
ಹ್ಮ್ ಹೌದು ಹಳ್ಳಿಯವರೆಲ್ಲರೂ ಅದೇ ತರಾನೇ ಮಾಡೋದು. ಯಾವದೇ ಆಗ್ಲಿ ದುಡ್ಡಿಂಗ್ ಮಾರ್ಕೊಳಲ್ಲ ಅವರೆಲ್ಲ ಪ್ರೀತಿ ಆ ಪ್ರೀತಿಯಿಂದ ಕೊಡ್ತಾರೆ ಮ ಪ್ರೀತಿಗೆ ವ್ಯಾಲ್ಯೂ ಇದು ಕೊಡ್ತಾರೆ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ ಮನುಷ್ಯರಿಗೂ ಬೆಲೆ ಕೊಡ್ತಾರೆ ಪ್ರ. ಪ್ರಾಣಿಗಳಿಗೂ ಸಹ ತಮ್ಮ್ ಮಕ್ಳು ತರಾನೇ ನೋಡ್ಕೋತಾರೆ ಎಲ್ಲಾನೂ ಅವ್ರಗ ಒಂದು ಒಂದೊಟ್ಟು ಊಟ ಇಲ್ಲ ಅಂತಂದ್ರೆ ಕೂಡ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಮಾಡಸಿ ಕಳಿಸ್ತಾರೆ ಸಂಬಂಧಿಕರಿಗೂ ಅಷ್ಟೇ ಬೆಲೆ ಕೊಡ್ತಾರೆ ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲಾ.
ಹ್ಮ್ ಹಾ ಹಳ್ಳಿ ಹಳ್ಳಿಯಲ್ಲಿ ಅಂತಂದ್ರೆ ಹಂಗೆ ಈತರ ಹ್ಮ್ ಅಂದ್ರೆ ಎಲ್ಲರು ಕೂತ್ಕೊಂಡು ಮಾತಾಡ್ತಾರೆ ಅಲ್ಲ ಒಬ್ರಿಗ ಒಬ್ರು ಕತೆ ಹೇಳೋದು ಮತ್ತೆ ರೇ ಇದು ಮ ಕಾಲ್ ಎಳಿಯೋದು ಮತ್ತೆ. ಅಂದ್ರೆ ಏ ಕತೆಗಳು ಹೇಳ್ಕೊಂತ ನಗಾಡೋದು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ.
ಮತ್ತೆ ಮಕ್ಕಳಿಗೆಲ್ಲಾ ಚಂದಮಾಮನ್ ತೋರ್ಸಿ ಎಲ್ಲಾ ಇದು ಮಾಡ್ತಾರೆ ಊಟ ಎಲ್ಲಾ ಮಾಡಿಸ್ತಾರೆ ಕತೆ ಹೇಳಿ ಮಲಗಸ್ತಾರೆ ಇವಾಗಿನ ಕಾಲದಲ್ಲಿ ಸಿ. ಸಿಟಿಯಲ್ಲಿ ಎಲ್ಲಾ ಆದ್ರೆ ಇವಾಗ ಮೊಬೈಲ್ ಗಳೆಲ್ಲ ಕೊಟ್ಟು ಕೊಟ್ಟು ಮಲಗಸ್ತಾರೆ ಮಕ್ಕಳಿಗೆಲ್ಲ ಅದೇ ಹಳ್ಳಿ ಅದೇ ಹಳ್ಳಿಯಲ್ಲಿ ಆದ್ರೆ ಚಂದಮಮ್ಮನ ತೋರ್ ತೋಸಿ ಊಟ ಮಾಡಿಸತಾರೆ ಲಾಲಿ ಹಾಡು ಹಾಡ್ತಾರೆ ಕತೆ ಹೇಳಿ ನಿದ್ದೆ ಮಾಡಿಸ್ತಾರೆ ಅಂದ್ರೆ ಅ. ಅಜ್ಜಿಯವರೆ ಎಲ್ಲಾರೂ ಕುಂದ್ರಸಿ ಎಲ್ಲಾ ಮಮ್ಮಕ್ಕಳಿಗೂ ಕತೆ ಹೇಳ್ತಾರೆ ಎಲ್ರಿಗೂ ಕೈ ತುತ್ತು ಕೊಡ್ತಾರೆ ಅಮ್ಮ ಕೂಡ ಕೈ ತುತ್ತು ಕೊಡ್ತಾರೆ ಎಲ್ಲಾನೂ ಎಷ್ಟ ಚೆನ್ನಾಗಿರುತ್ತೆ ಅಲ್ಲ.
ಹಾ ಅದೇ ಆ ಕೈ ತುತ್ತು ಅಂತ ಹೇಳಿದಾಗ ನೆನಪಾಯ್ತು ಕೈ ತುತ್ತು. ತುತ್ತು ಅಂದ್ರೆ ಎಷ್ಟ್ ರುಚಿ ಇರುತ್ತ ಅಲ್ಲಾ ಊಟ ಎಲ್ಲಾ.
ಊಟ ಹಂಗೆ ಮಾಡೋಕಿಂತ ಕೈ ತುತ್ತು ಊಟ ಮಾಡಿದ್ರೆ ಆಹಾ ಎಂತ ಸ್ವರ್ಗ ಇರುತ್ತೆ ಅಲ್ಲ. ಒಂದು ತುತ್ತು ಊಟ ಮಾಡಿದ್ರೇನೆ ಹ. ಹತ್ತು ತುತ್ತು ಊಟ ಮಾಡದಷ್ಟು ಆನಂದ ಖುಷಿ ಎಲ್ಲಾನೂ ಸಿಗುತ್ತೆ.
ಹ್ಮ್ ಹೌದು ಹಂಗೆ ಹಳ್ಳಿಯಲ್ಲಿ ಬೇರೆಯವರ ತೋಟಕ್ಕ ಹೋಗಿ. ಆ ಹಣ್ಣುಗಳನ್ನ ಕದ್ದು ತಿನ್ನೋದುನು ಎಷ್ಟು ಚೆನ್ನಾಗಿ
ನಾವುದು ಅದೆಲ್ಲ ಎಷ್ಟ. ಮಜವಾಗಿರುತ್ತೆ ಅಲ್ಲಾ ಆಮೇಲೆ ತೋಟದ ಮಾಲಿಕನ ಕೈಗೆಲ್ಲ ಸಿಕ್ಬೀಳೋದು ಆಮೇಲೆ ಮನೇಲೆಲ್ಲ ಗೊತ್ತಾಗೋದು ಮನೆಲೆಲ್ಲ ಒದೆ ತಿನ್ನೋದು ಹೋಗ್ಬೇಡ ಅಂತೇಳಿ ಅವ್ರು ನಮಿಗ್ ಬೈಯ್ಯೋದು ಮತ್ತೆ ನಾವ್ ಅದೇ ತರಾನೇ ಮಾಡೋದು ಮತ್ತೆ ಗದ್ದೆಗ್ ಹೋಗೋದು. ಹಣ್ಣ ಕೇಳೋದ ಅದು ಈಗಂತೂ ಮಾವಿನ ಮಾವಿನ ಹಣ್ಣು ಸೀಸನ್ ಬಂತಂದ್ರೆ ಮುಗಿತು ಮಾವಿನಕಾಯಿ ತೋಟಂಕತ್ರೂ ದಾರಿನೇ ಹಿಡ್ದ್ ಬಿಟ್ಟಿರ್ತೀವಿ ನೋಡು. ಹೋಗೋದು ಕಿತ್ಕಾಣದು. ಬರದು ಹೋಗೋದು ಕಿತ್ಕೊಳ್ಳೋದು ಬರೋದು ಏನೋ ಒಂತರ ಆಮೇಲೆ ಮಾಲಕನ. ಕೈ ಸಿಗ್ಬಿದ್ರೆ ಅವನ್ ಕಟ್ಟಾಕಿ ಹೊಡಿಯೋದು ನಮ್ಮ್ ಮನೆಗೋಗಿ ಹೇಳೋದು ಮನೇಲಿ ಬಯ್ಯೋದು ಎಲ್ಲಾ ರಂಪಾಟ ಅಷ್ಟೆಲ್ಲ ಬೈದು ಅಷ್ಟೆಲ್ಲಾ ಮಾಡಿದ್ರೆ ಕೂಡ ನಾವ್ ಹೋಗೋದೆ ಬಿಡೋದಿಲ್ಲ ಹಂಗಗೆ ಮಾಡ್ತಿರ್ತೀವಿ
ಅರಳ ಕುಡ ಆ ಮತ್ತೆ ಚಕ್ಕೋಬಾರು ಆ ತರ ಎಲ್ಲಾ ಆಟ ಆಡ್ತಿರ್ತಾರೆ ಅಜ್ಜಿಯ ಅವರು ಕುೂತ್ಕೊಂಡು ಅದೆಲ್ಲಾ ನೋಡಿ ನಾವು ಕಲ್ತ್ಕೊಂಡು ಆಟ ಆಡ್ತಿರ್ತೀವಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ
ಹ ಹೌದು ಮೊಬೈಲ್ ಎಲ್ಲ ನೋಡಿ ಏನನೋ ಮಾಡೋದ್ಕಿಂತ ಅದೆಲ್ಲಾ ಒಂದು ತಾಾಸ ಆಟಾಡಿದ್ರೆ ಎಷ್ಟೋ ಆನಂದ ಸಿಗುತ್ತೆ ಅಲ್ಲ ಏನೋ ಮನ್ಸಿಗೆ ಖುಷಿ ಅವ್ರ ಜೊತೆ ನಕ್ಕಂತ ಆಡ್ಕೊಂತ ಕಾಾಲ ಎಳ್ಕೊಂತ ಅವ್ರ ಜೊತೆ ಆ ಆಟ ಆಡಿ ಆಟ ಆಡಿದ್ರೆ ಏನೋ ಒಂಂತರ ಖುಷಿ ಗೆಲ್ತಿಯರ್ ಜೊತೆ ಗುಡ ಚೌಕಾ ಬಾರ್ ಮತ್ತೆ ಕುಂಟಾ ಬಿಲ್ಲೆ ಅದೆಲ್ಲಾ ಆಡಿದ್ರೆ ಎಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ
ಹ್ಮ್ ಹೌದು ಹಳ್ಳಿ ಜೀವನ ನಾನ ಎನ್ಸ್ಕೊಂಡ್ರೆನೆ ಒಂಥರ ಖುಷಿಯ ಆಗುತ್ತೆ ಮ ಅಲ್ಲಿ ಇರೋದು ಅಲ್ಲಿ ಅಂದ್ರೆ ಆಟ ಆಡೋದು ಅಲ್ಲಿಯ ವಾತಾವರಣ ಅಲ್ಲಿಯ ವಾತಾವರಣ ಅಂತೂ ಹಸಿರಿಂದ ತುಂಬ್ಕೊಂಡಿರುತ್ತೆ ಎಲ್ಲಿ ನೋಡಿದ್ರು ಗದ್ದೆ ಹೊಲಗಳು ಮರಗಳು ಅವಾಗೆಲ್ಲ ನೋಡಿದ್ರನೆ ಮನ್ಸಿಿಗೆ ಒಂಥರ ನೆಮ್ಮದಿ ಶಾಂತಿ ಎಲ್ಲಾನು ಸಿಗುತ್ತೆ ಅಲ್ವಾ
ಹಾ ಹೌದು ಏನೋ ಒಂತರ ಹಳ್ಳಿ ಅಂದ್ರೇನನೆ ಏನೋ ಒಂತರ ಚಂದ ಮನ್ಸಿಗಂದ್ರು ನೆಮದಿ ಎನ್ೆಷ್ಟು ಅಂದ್ರೆ ಅಷ್ಟು ನೆಮ್ಮದಿ ಅಲ್ಲಿ ಪರಿಸರ ಕೂಡ ತುಂಬಿ ತುಳ್ಕಾಡ್ತಿರುತ್ತೆ ಎಲ್ಲಿ ನೋಡಿದ್ರು ಹಸಿರು ಹಸಿ ಹಸಿರು ಹಸಿರು ಆಮೇಲೆ ತೋಟಕ್ಕೆ ಹೋಗಿ ನಮ್ ತೋಟಗಳುಡಕ್ಕೆ ಹೋಗಿ ಕುೂತ್ಕೊಂಡು ಅಲ್ಲಿ ಗದ್ದೆಯಲ್ಲೆಲ್ಲ ಕೆಲ್ಸ ಮಾಡಿ ಮತ್ತೆ ಕೆಲ್ಸ ಮಾಡಕ್ ಬಂದವ್ರ ಜೊತೆ ಎಲ್ಲ ಹೊರಟೆ ಹೊಡ್ದು ಮಾತಾಡಿ ಅವ್ರ ಜೊತೆ ಎಲ್ಲ ಊಟ ಮಾಡಿ ಮತ್ತೆ ಬ ಹುತ್ತಿ ಎಲ್ಲಾ ಹೊಲ ಕಟ್ಕೊಂಡ ಹೋಗಿ ಗಿಡದ್ ಮರದ ಕೆಳಗಳೆಲ್ಲ ಕುೂತ್ಕೊಂಡು ತಿಂದ್ರೆ ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ ಅದೆಲ್ಲ
ಹ್ಮ್ ಹೌದು ಹಂಗೆ ಹಳ್ಳಿಯಲ್ಲಿ ಅಂದ್ರೆ ಈಗ ಅಹ್ಮ್ ಸೌದೆ ಒಲಲಿ ಎಲ್ಲಾ ಊಟ ಮಾಡ್ತಾರೆ ಅದ್ರ ರುಚಿನೂ ಹೆಂಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದ ರುಚಿ ಅವರು ಪದಾರ್ಥ ಗಳನ್ನು ಯು ಯೂಸ್. ಮಾಡೋದಲ್ಲಿ ಆಗ್ಲಿ ಅವನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಅಡಿಗೆಯ ರುಚಿನೇ ಒಂತರ ಬೇರೆ ಇರುತ್ತೆ.
ಹೌ ಇದು ಈ ಗ್ಯಾಸ್ ಮೇಲೆ ಎಲ್ಲ ಮಾಡೋ ಅಡಗೆಗಿಂತ ಒಲೆ ಮೇಲೆ ಮಾಡೋ ಅಡಗೆ ಆಗ್ಲಿ ಮತ್ತೆ ಅಡ್ಗೆ ಮಾಡಕ ತಿಂದ್ರ ಏನ್ ಸಂತೋಷ ಏನ್ ಖುಷಿ ಎಷ್ಟು ಹೊಟ್ಟೆ ತುಂಬುತ್ತೆ ಅಂದ್ರೆ ರುಚಿ ರುಚಿ ಯಾಗಿರುತ್ತೆ ನೋಡು ಓಲೆ. ಓಲದ್ಮೇಲೆ ಎಲ್ಲಾ ಅಡ್ಗೆ ಎಲ್ಲಾ ಮಾಡಿದ್ರೆ ಮತ್ತೆ ರೊಟ್ಟಿ ಸುಡ್ತಾರೆ ಅಮ್ಮಂದಿರು ಎಲ್ಲ ಕುೂತ್ಕೊಂಡು ಅದೆಲ್ಲಾ ಓಲೆ ಊದಿ ಮತ್ತೆ ಅಷ್ಟೆಲ್ಲ ಅವರು ಗದ್ದೆಲೆಲ್ಲ ಕೆಲ್ಸ ಮಾಡಿ ಬಂದು ಮತ್ತೆ ರಾತ್ರಿಗೆಲ್ಲ ರೊಟ್ಟಿ ಸುಟ್ಟು ಅನ್ನ ಮಾಡಿ ಸಾಂಬಾರ್ ಮಾಡಿ. ಎಲ್ಲಾ ಮಾಡ್ತಾರೆ. ಬಂದು ಆದ್ರರು ಅವರೆಲ್ಲಾ ಎಷ್ಟು ಗಟ್ಟಿ ಇರ್ತಾರೆ ಅಲ್ಲ ಇವಾಗ ಇವಾಗಂದ್ರು ಈಗೀಗಂತ್ರು ಈ ನಮ್ ನಮ್ಗೆಲ್ಲಾ ಮಾಡಕ್ ಆಗಲ್ಲ ಆದ್ರೆ ಅಮ್ಮಂತಿರೋ ಅವರೆಲ್ಲಾರೂ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಎಲ್ಲಾನ ಅಡಿಗೆ ಅವಾಗೆಲ್ಲಾ ಇವಾಗೆಲ್ಲ ಅವರೆಲ್ಲಾ ಎಷ್ಟು ಗಟ್ಟಿ. ಒಟ್ಟಿಗಿತ್ತಿರಲ್ಲ.
ಹು ಅವರೆಲ್ಲ ಗದ್ದೆಗಳಲ್ಲೆಲ್ಲ ಕೆಲ್ಸ ಮಾಡಿ ಕಸಿ ಅವರಿಗೆ ಅಂದ್ರೆ ಪೌಷ್ಟಿಕಾಂಶ ಜಾಸ್ತಿ ಇದ್ದು ಅವ್ರ ಆಯಸ್ಸ ಎಲ್ಲ ಎಷ್ಟಕ್ಕೊಂದ್ ಇರುತ್ತೆ ಆದ್ರೆ ಈಗಿನ ಕಾಲದ ಜನರಿಗೆಲ್ಲ ಒಂಥರ ಆತರ ಈ ತರ ಹೈಬ್ರಿಡ್ ಊಟ ತಿಂದು ತಿಂದು ಕೇಸ್. ಅದೇ ಅವ್ರಿಗೆ ಶಕ್ತಿ ಇರ್ಲಾರ್ದಂಗೆ ಆಯಾಸ ಇರ್ಲಾರ್ದಂಗೆ ಇರ್ತಾರೆ ಅದೇ ಹಳ್ಳಿಯಲ್ಲಿ ಜೀ ಕೆಲಸ ಮಾಡ್ಕೊಂತ ಎಷ್ಟು ಗಟ್ಟಿಯಾಗಿ ಇರ್ತಾರೆ ಎಷ್ಟೇ ಎಷ್ಟ. ಅಷ್ಟೇ ವಯಸ್ಸಾದ್ರೂ ಕೂಡ.
ಹು ಹೌದು ಏನೋ ಹಳ್ಳಿ ಜೀವನಾನೇ ಏನೋ ಅಂತಾರ ಖುಷಿ ಏನೋ ಅಂತಾರ ಆನಂದ ಎಲ್ಲಾ ಖುಷಿ ಹಳ್ಳಿಯಲ್ಲಿ ಜಾತ್ರೆ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಹಬ್ಬ ಅಂತೂ ಎಲ್ಲಾ ಹಬ್ಬಗಳು ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಅಲ್ಲ ಜಾತ್. ಇಲ್ಲಿ ಮತ್ತೆ ಇನ್ನೂ ಒಂದು ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ ಅದೆಲ್ಲ ಸ್ಪರ್ಧೆ ಎಲ್ಲಾ ಮಾಡ್ತಾರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲಾ ಅದೆಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ ನೋಡೋಕೆಲ್ಲ.
ಹು ಹಂಗೆ ಗೊತ್ತಾ ಹಳ್ಳಿಯಲ್ಲಿ ಒಂದ್ ಹಬ್ಬ ಬಂತಂದ್ರುನು ಒಬ್ರೇ ಮನೆ ಸೀಮಿತವಾಗಿ ಮಾಡ್ಕೊಳ್ಳಲ್ಲ ಬೇರೆ ಬೇರೆ ಮನೆ ಅಕ್ಕಪಕ್ಕ ಮನೆಯವರು ಎಲ್ಲಾ ಅವರೆಲ್ಲಾ ಕೂಡ್ಕೊಂಡು ಅವರೆಲ್ಲಾ ಸೇರ್ಕೊಂಡು ಒಂದ್ ಅಡಗೆ ಮಾಡಿ ಅವ್ರಿಗೆ ಇವ್ರು ಕೊಡೋದು ಇವ್ರಗ್. ಹಂಚೋಗುಂತ ಅವರ್ ಕೊಡೋದು ಊಟ ಅದ ಊಟ ಮಾಡ್ತಾ ಹಬ್ಬ ಚೆನ್ನಾಗ್ ಆಚರಿಸತಾರ ಅಲ್ವಾ.
ಹಾ ಹೌದು ಏನೋ ಒಂತರ ಚೆನ್ನಾಗಿ ಅದೆಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಹಳ್ಳಿ ಜೀವ್ನಾನೇ ತುಂಬಾ ಇದು ನನಿಗಂತೂ ಹಳ್ಳಿ ಜೀವನ ಅಂದ್ರೆ ತುಂಬಾನೇ ಇಷ್ಟ ನಿನಗ್ ಹಳ್ಳಿ ಜೀವ್ನ ಅಂದ್ರ ಇಷ್ಟನಾ.
ಹು ನನ್ಗೂ ಇಷ್ಟ ಯಾಕಂದ್ರೆ ಅಲ್ಲಿನ ವಾತಾವರಣ ಫುಲ್ ಹಸಿರಾಗಿರುತ್ತೆ. ಅಲ್ಲೊಂಥರ ನೆಮ್ಮದಿ ಸಿಗುತ್ತೆ.
ಊರೆಲ್ಲ ಎಲ್ಲ ಚೆನ್ನಾಗಿರುತ್ತೆ.
ಸಿಗುತ್ತೆ ಶಾಂತಿ ಇರುತ್ತೆ ಒಂಥರ ಖುಷಿ ಅಲ್ಲಿ ಹಳ್ಳಿಗಳೆಲ್ಲ ಜೋಕಾಲಿ ಕಟ್ಟಿ ಗಿಡಗಳಿಗೆಲ್ಲ ಆಟ ಆಡೋದು.
ಹಾ ಹೌದು ನನ್ಗೂ ಅದೆಲ್ಲಾ ತುಂಬಾನೇ ಇಷ್ಟ ಎಲ್ಲಾ ಇಷ್ಟು ಮಜವಾಗಿರುತ್ತೆ ಹಳ್ಳಿ ಅಂದ್ರೇನೆ ಏನೋ ಒಂಥರ ಖುಷಿ. ಸಂಭ್ರಮ ಎಲ್ಲಾನು.
ಹು ಹು.
ಹೌದಲ್ಲ. ಕ್ಟೊ ಕ್ಟ್ ಜೀ.